ಏನಲ್ಲ
ಹ ಎಲ್ಲ ಆರಾಮಲ್ರಿರಿ ಹ ಆರಾಮ್ರಿ ಏನ್ ಊಟ ಇದ್ರಿ ನಮ್ದ ಎಲ್ ನೋಡ್ರಿ ಏನ್ ಕೆಲ್ಸ ಏನ್ ನಡದ್ರಿ ಕೆಲ್ಸ ಒಲ್ ಕೆಲ್ಸ ಅವ್ರಿ
ಪಕ್ಷ
ಹಾ ರೀ ನವ್ರೀ ಏನಗೂ ಬೆಳೆ ಬೆಳೆದಾವ್ರೀ
ಹಾ ಕದ ಇಲ್ಲ ಸಣ್ಣದಾವ್ರಿ ಮತ್ತೆ ಮಳೆ ಬೇಕಾಗಿದ್ರಿ ಈಗ ಸದ
ಹೌದ್ರಿ ಮಳೆ ಎಲ್ಲೇ ಬೇಕೇ ಬೇಕ್ರೀ ಏನ್ ಮಾಡ್ತಾರ ನಾವ್ ಕೂಡ ಬೆಳೆ್ವಿ ಆದ್ರ ಬೆಳಗಳಗಳು ಕೂಡ ಬೆಳೆದ ಇಲ್ಲ ರ ಏನ್ ಮಾಡ್ತಾರ ಬಾಳ ಪರಿಶ್ರಮ ಕೊಟ್ಟೀವಿ ಅದನ್ ಬೆಳೆೋದ್ರಿ
ಹೌದ್ರಿ ಮಳಿಗೆಲ್ಲ ಮಳಿರಿಂದ ಅದ್ರಿ
ರೆಡಿೀ ರೀ
ಹ ಸ್ಟಡಿ ಮಾಡದ್ರೆ ಕೆಲವಂದ್ ಕಷಗಳು ಸ್ಲ್ ಡೌಟ್ ದೂರಿ ಆೈ
ಹಾ ಕೇಳ್ರಿ ಹಂಗೇನ್ ಹೇಳಿ ಕೇಳ್ರಿ ನಾವವು ಹೇಳ್ೇವಿ ಆನ್ಸರ್ನ್ ಆನ್ಸರ್ ನಮ್ ಗೊತ್ತಿದ್ ಹೇಳ್ತೇವರಿ
ಹ್ಮ್ ನಿೆ
ಕೇಳ್ರಿ ಬ ನಿಮ್ಗೆ ಯಾವ ಗೊತ್ತಾದ್ರೆ ಅವ ಹೇಳ್ರಿ ನಾವನ್ ಕೂಡ ಕೇಳ್ತಿವ್ರಿ ನಾವನ್ ಕೂಡ ಪ್ರಿಪರೇಷನ್ ಮಾಡಮ್ರಿ ಕೆ ಯ ಪ ಸಿ ಇ ಸಿ ಬಿಟ್ಟಿರ್ತಾರೆ ಪ ಸಿ ಅಪ್ಲಿಕೇಶನ್ ಹಾಕ್ರಿ ಆಐತ್ರಿ ಹ ಅವ್ ಮಾಡ್ಬೇಕಕ್್ರೀ ಸ್ಟಡಿ ಮಾಡ್ಬೇಕ್ರೀ ಸ್ಟಡಿ ಮಾಡಿದ್ರ ಇದಾದ್ರಿ ಕೇಳ್ರಿ ಕ್ವಶನ್ ಕೇಳ್ರಿ ಆನ್ಸರ್ ಹೇಳ್ತಿರಿ ಕೇಳ್ರಿ ಜಲಿ ಜಲಿ ಕೇಳ್ರಿ ಮೈಬೂರ
ಸರ್ಕಳನೆ
ಕೇಳ್ರಿ ಕೇಳ್ರಿ ನಯಬೋ್ರ
ಹ
ಹ ಹಾ ಕೇಳ್ದು ಹೇಳ್ರಿ
ಇತಿಹಾಸ ಕರಾಳ ಇತಿಹಾಸದಾಗ ಅವ್ರಿ
ಕೇಳಿ ಕೇಳಿ ನೀಿ
ಕರ್ನಾಟಕದ ಮೊದಲ ರಾಜಂಶ ಹ ಹೌದು
ರಾಜವಂಶ ಕದಂಬ ಇದ್ರು ಕದಂಬರಿೀ ಮಯೂರು ಯ ರೀ ಕೇಳಿ ಮುಂದ ಕದಂಬರ ವಂಶದ ಸ್ಥಾಪಕ ರೀ ಮಯೂರ ಅವರ ಮರಿ
ಗಂಗರ ಪ್ರಸಿದ್ಧ ಮಂತ್ರಿ ಚಾಮುಂಡರಾಯನು ಶ್ರಾವಣ ಬೆಳಗದಲ್ಲಿ ಗೊಮಟಿಸಣ ಮೂರ್ತಿಯನ್ನು
ಮೈಬೂರಿ ಮೈಬೂರಿ ಗುಮ್ಮಟೇಶ್ವರ ರೀ ಶ್ರಾವಣ ಬೆಳಗಾದ ಗುಮ್ಮಟೇಶ್ವರ ಹಾಗೂ ಕೆತ್ತಿಸದೆ ವರ್ಷ ಒಂಬೈ ಕ್ರಷ ಸಾವಿರದ ಒಂಬೈನೂರ ಎಂಬತ್ತೊಂದ್ರ ಹೆಂಗಿ ಕೇಳ್ತಾ ಹೋಗಿ ಕೇಳ್ತ ಹೋಗಿ ಸ್ಪೀಡ್ ಕೇಳ್ತಾ ಹೋಗಿ
ದೇವರಾಯವು ನಿರ್ಮಿಸಿದ ರಾಷ್ಟ್ರಕೃತ ದೊರೆ ಯಾರು ಹ ರ ಕವಿರಾಜ ಮಾರ್ಗ ಕೃತಿಯನ್ನು ಆಚರಿಸಿದ ರಾಷ್ಟ್ರಕೃತ ದ ರೆ ಯಾರು ಹ್ಮ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆವಾದ ವರ್ಷ ಯಾವುದು
ವಿಜಯನಗರ ಸ ಇದ ಸಾಮ್ರಾಜ್ಯ ಸ್ಥಾಪನೆ ಆದ ವರ್ಷ ರ ಕಷಶಕ ಹದಿಮೂರ್ನೂರ ಮೂವತ್ತಾರ
ಹ ವಿಜಯನಗರ ಸಾಮ್ರಾಜ್ಯದ ಅತ್ಯ ಅತ್ಯಂತ ಶ್ರೇಷ್ಠ ದೊರೆ ಯಾರು
ಶ್ರೀಕೃಷ್ಣ ದೇವರಾಯ ರೀ
ಹ್ಮ ಚಿತ್ರದುರ್ಗದ ಕೋಟೆಯನ್ನು ಮದಕರಿ ನಾಯಕನ ಕಾಲದಲ್ಲಿ ರಕ್ಷಿಸಿದ ವೀರವನಂತೆ ಯಾರು
ಏನ್ ಚಿತ್ರಗಾದ್ರ ಒನಗೆ ಹೋಗಬವ್ರೀ
ಭಾರತ ಪ್ರಾಚೀನ ಭಾರತದ ಇತಿಹವ ಸ್ವಲ್ಪದಾವ್ರೀ
ಹಾ ಕೇಳ್ರಿ ಕೇಳಿ ಇಸ್ ಬಿಡ್ ಕೇಳ್ರಿ ಹಂಗಗೆ ಜಲ್ಜ
ಅರಪ್ಪ ನಾಗರಗತೆ ಪ್ರಸಿದ್ಧ ಬಂಗೂರು ನಗರ ಯಾವ್ದಾಗಿತ್ತು ಹಲೋ ಹಲ
ಹಾ ಕೇಳ್ರಿ ಮೈಬೂರ್ ಕೇಳ್ರಿ ಎಂಗ ಸ್ಪೀಡ್ ಕೇಳ್ರಿ
ಪ್ರಸ ಬ
ವೇದಗಳುಂದು ಕರ ನೋಡಿದರು ಸ್ವಾಮಿ ದಯಾನಂದ ಸಾರಸಿದರಿ
ಗೌತಮ್ ಬುದದ್ಧನು ತನ್ನ ಮಗ ಎಲ್ಲಿ ನೀಡಿದನು
ಹ ಸಾರನಾಥ ಧರ್ಮಚಕ್ರವರ್ತನ್ ಪರವರ್ತನೆ
ಮಾಗ ಎಷ್ಟೀರ್
ಇಪ್ಪತ್ ಇಪ್ಪತ್ನಾಾಲ್ಕನ ತ ಇರದ ಅಂಕರ್ ಇ ಮೈಬೂರರೆ ನಾನ್ ಕೂಡ ಒಂದು ಏಳೆಂು ಕ್ವಶ್ನ್ ಕೇಬೋದು ತಮ್ಗೆ
ಮೌರ್ಯ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಯಾರು
ಚಂದ್ರಗುಪ್ತ ಮೌರ್ಯ ರ ಮೈಬೂರ ಹಲೋ ಮೈಬೂರ ಕೇೇಳಸ್ತ
ಅ ಇದು ಮಹಾವೀರನ ಮಹಾವೀರನ ಜೈನ ಧರ್ಮದ ಎಷ್ಟೇನೆೇ ತೀರ್ಥಾಂಕನಾಗಿದನು ಇರ ಇಪ್ಪತ್ತಾರಂದಲ ಹಾ ಇದು ಇಂಡಿ ಅಕ್ಕ ಗ್ರಂಥವನ್ನು ಬರೆದವ್ರು ಯಾರು
ಚಂದ್ರಗುಪ್ತ ಇದು ಮೇಘ
ಹ್ಮ್ ಅಶೋಕನು ಕಳಿಂಗ ಯುದ್ಧವನ್ನು. ಕೈಗೊಂಡ ವರ್ಷ ಯಾವುದು?
ಕ್ರಿಸ್ತಶಕ ಕ್ರಿಸ್ತಶಕ ಪೂರ್ವ ಎರಡ್ನೂರ ಅರವತ್ತೊಂದರಿ.
ಹ್ಮ್ ಮತ್ತು ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ? ಹರ್ಷವರ್ಧನ ಆಸ್ಥಾನಕ್ಕೆ ಭೇಟಿ. ಬೇಟಿ ನೀಡಿದ ಚೀ ಪ್ರವಾಸಿ ಯಾರು?
ಹೂವಂತಿಯ ಹುಯಿನ್ ಮೈಬೋರೆ ಮೈಬ ಮೈಬೋರೆ ಹಲೋ ಮೈಬೋರೆ ನಾನ್. ಕೂಡಾ ಒಂದು ಒಂದು ಹತ್ತ ಹನ್ನೆರಡ್ ಕೋಶನ್ ಕೇಳ್ತೀನಿ ತಾವು ಆನ್ಸರ್ ಹೇಳಿ.
ಹಾ ಯಾವ್ದ್ರೊಳಗ ಕೇಳ್ತೀರಿ ನೀವ ಅದ ಹೇಳ್ರಿ ನಮಗ.
ಭಗೋಳಶಾಸ್ತ್ರದಲ್ಲಿ. ಕೇಳ್ತ್ ನೋಡಿ ಕರ್ನಾಟಕದ ಅತಿ ಎತ್ತ್. ತ್ತರವಾದ ಶಿಖರ ಯಾವುದು?
ಬೆಳ್ಳಯನಗಿರಿ ಚಿಕ್ಕಮಂಗಳೂರು.
ಹೌದು ಹೌದು ಕರಿಷ್ಠ ಆನ್ಸರ್ ಹೇಳ್ತೀರ ಹಾಗೆ ಭಾರತದ ನಾಯಗರ ಎಂದು ಯಾವ ಜಲಪಾತವನ್ನು ಕರೆಯುತ್ತಾರೆ?
ಗೋಕಾಕ್ ಜಲಪಾತ.
ಕರಿಷ್ಠ ಆನ್ಸರ್ ಹೇಳ್ತಿದ್ದೀರಾ ತಾವು. ಕೃಷ್ಣ ನದಿಯ ಉಗಮ. ಸ್ಥಾನ ಎಲ್ಲಿದೆ?
ಮಹಾರಾಷ್ಟ್ರದ ಮಹಾಬಲೇಶ್ವರ.
ಹೌದು ರೀ ನೀವ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಯಾವುದು?
ಉತ್ತರ ಕನ್ನಡ.
ರೈಟ್ ಆನ್ಸರ್ ಹೇಳಿದೆ ಭಾರತದ ಭಾರತದ ಮೊದಲ ರಾಷ್ಟ್ರೀಯ ಉದ್ ಉದ್ಯಾನವನ ಯಾವ್ ಯಾವದ ಯಾವುದು?
ಯಾವದು ಜಿಮ್ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ.
ಹೌದು ಕರೆಸ್ಟ್. ಹೇಳಿದಿರಾ ಸಂವಿಧಾನ ಮತ್ತು ರಾಜಕೀಯ ಬಗ್ಗೆ ಕೇಳ್ತೀ ನೋಡ್ರಿ. ಭಾರತದ ಸಂವಿಧಾನದ ಪಿತಾಮಹ ಯಾರು? ಇದೊಂದ್ರ ಆನ್ಸರ್ ಎಲ್ಲಸ ಮಂದಿಗು ಇಲ್ಲ ಇ ಆನ್ಸ್. ಆನ್ಸರ್ ಅಂದ್ರೆ ಎಲ್ಲಸ್ ಮಂದಿಗ್ ಗೊತ್ತಿದೆ ಮೂಲಭೂತದ ಹಕ್ಕುಗಳನ್ನು ಸಂವಿಧಾನದ ಯಾವ ಭಾರತದಲ್ಲಿ.
ಭಾ ಭಾಗ ಮೂರು.
ಹೌದೌದು ಆ ಲೋಕಸಭೆಯ ಸದಸ್ಯರ ಅಧಿಕಾರಾವಧಿ ಎಷ್ಟು?
ಇದು ಐದು ವರ್ಷಗಳು
ಹೌದು ಕರೆಕ್ಟ್ ಅನ್ಸರ್ ಸಾಮಾನ್ಯ ವಿಜ್ಞಾನದಲ್ಲಿ ಕೇಳ್ತೀನಿ ನೋಡ್ರ್ಯ ಮಾನವನ ದೇಹದ ಅತಿ ದೊಡ್ಡ ಮೂಳೆ ಯಾವುದು
ಫೀ ಮಾರ ತೊಡಿ ಮೂಳೆ
ಹೌದ್ರಿ ಕಣ್ರ ಕರೆಷ್ಟ್ ಅನ್ಸರ್ ರೀ ತೊಡೆ ಮೂಳೆ ವಿಟಾಮಿನ್ ಸಿ ಕೊರತೆಯಿಂದ ಬರುವ ಕಾಯಿಲೆ ಯಾವುದ್ರಿ
ಸ್ಕರ್ವಿ
ಹೌದ್ರಿ ರೈಟ್ ಆನ್ಸರ್ ಡೇರಿ ರಾಸಾಯನಿಕ ಸೂತ್ರವೇನು
ಹೆಚ್ಚಟು
ಹೌದ್ರೆ ಗುರು ತ್ರಕ್ಷನ್ ನೀ ನಿಯಮವನ್ನು ಕಂಡು ಹಿಡಿದವರು ಯಾರು
ಐಸಾಕ್ ನ್ಯೂಟನ್
ಏ ಕರೆಕ್ಟ್ ಹೇಳ್ತಿದೀರಾ ಆನ್ಸರ್ ಮೈಬು ಅವ್ರೆ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ವಿಟಮಿನ್ ಯಾವುದು
ವಿಟಾಮಿನ್ ತ್ರಿ
ಹ ಕರೆಕ್ಟ್ ಅನ್ಸರ್ ಹೇಳ್ತೀರಾ ಸಾಹಿತ್ಯ ಮತ್ತು ಪ್ರಶಸ್ತಿಗಳ ಕೇಳ್ತೀನಿ ಕನ್ನಡದ ಮೊದಲು ಉಪಲಬ್ಧ ಗ್ರಂಥ ಯಾವುದು ಹೌದೌದು ಕನ್ನಡದ ಮೊದಲು ವೃತ್ತಪತ್ರಿಕೆ ಯಾವುದು
ಕುವೆಂಪು ಹತ್ತೊಂಬತ್ ನೂರ ಅರವತ್ತೇಳು
ಹ್ಮ್ ಕನ್ನಡದ ಮೊದಲ ವೃತ್ತಪತ್ರಿಕೆ ಯಾವುದು
ಇದು ಮಂಗಳೂರು ಸಮಾಜ ಚಾರ
ಹೌದೌದು ಕರ್ನಾಟಕದ ಸಂಗೀತ ಪಿತಾಮಹ ಯಾರು
ಪುರಂದ ದಾಸರು
ರೈಟ್ ಆನ್ಸರ್ ಮೈಬು ಅವ್ರೆ ಮಧ್ಯಕಾಲೀನ ಭಾರತ ಇತಿಹಾಸ ದಲ್ ದಿಲ್ಲಿ ಸುಲ್ತಾನರು ಮೊದಲು ಮಹಿಳಾ ಆಡಳಿತಗಾರ್ತಿ ಯಾರು ಹೌದು ಮೈಬು ಅವ್ರೆ ಶ್ರೀನಗರ ಮತ್ತು ಆಲೈನ್ ದರ್ವಾಡ್ ನಿರ್ಮಿಸಿದವರು ಯಾರು
ಯಾವ್ದ
ಹಲೋ ಮೈಬು ಅವ್ರೆ ಹಲೋ
ಹಾ ಹೇಳ್ರಿ
ಸಿರಿನಗರ ಮತ್ತು ಅಲೈ ದರ್ವಾಜ ನಿರ್ಮಿಸಿದವರ ಯ್ಯಾರು
ಅಲ್ಲಾ ಹೊದೀನ್ ಕಿಲ್ಜಿ
ದಿಲ್ಲಿ ಸುಲ್ತಾ ಸುಲ್ತಾನರ ಮೊದಲ ಮಹಿಳೆ ಆಡಳಿತಗಾರ್ತಿ ಯಾರು
ಹ್ಮ್
ಆ ರಿ
ಹಮ್ಮ ಮುೊಹಮ್ಮದ ಬಿನ್ ತುಗಲಕ್
ಆಯ್ತ್ರಿ ನೀವು ಕೇಳಿ ಮೈಬೂರ್ ಕ್ವ್ನ್ ಕೇಳ್ರಿ ನ್ನ್ ರ್ ಬೇಗ ಬೇಗ ಮಾಡ್ತ ನೀವು ಕ್ವನ್ ಸ್ವಲ್ಪ ಸ್ಪೀಡ್ ಆಗಿಿ ಹ ಕ್ವನ್ ಸ್ವಲ್ಪ ಸ್ಪೀಡ್ ಅಲ್ರಿ ಹ ಕೇಳ್ರಿ ಕ ಕಡ್
ಮೊಘಲ್ ಸಾಮ್ರಾಜ್ಯ ಸ್ಥಾಪಕ ಯಾರು
ಬೋಲ್ಸಥ ಬಾಬಾರ ರೀ ಅದು ಕೃಷಿ ಸಕ ಅ ಐನೂರ ಇಪ್ಪತ್ತ ಆಾರು ಮೊಲ ಪಾಣಿಪತ್ಯುತ್
ಇದು ಅಕ್ಬರನ ಆಸ್ಥಾನದಲ್ಲಿ ಪ್ರಸಿದ್ಧ ಸಂಗೀತಗಾರ ಯಾರು
ಹಾ ತನ್ಸೇನ್ರಿ
ಹ ದನ್ ಇಲ್ಲಿಂದ ಹ ಹೊಸ ಧರ್ಮವನ್ನು ಸ್ಥಾಪಿಸೋರು ಯಾರು
ಅಕ್ಬರ್ರಿ
ತಾಜ್ಮಹಲ್ ನಿರ್ಮಿಸಿದ ಮೊದಲ ದೊರೆ ಯಾರು ಶಿವಾಜಿ ಮಹಾರಾಜನ ಪಟ್ಟಾಭಿಷೇಕ ನಡೆದ ಕೋಟೆ ಯಾವುದು
ಪಟ್ಟಾಭಿಷೇೇಕರ ರಾಯಗಡ ಕೋಟೆ ಹ ಹದ್ಿನಾರ ನೂರ ಎಪ್ಪತ್ನಾಲ್ಕು
ಸಿಖ್ ಧರ್ಮದ ಸ್ಥಾಪಕರು ಯಾರು
ಆರು
ಸಿಖ್ ಧರ್ಮದ ಸ್ಥಾಪಕರು ಯಾರು
ಸಿಿಖ್ ಧರ್ಮ ಗುರು ನಾನಕ ರೇ
ಕಲ್ ಕಲ್ಸಫದ ಪದವನ್ನು ಸ್ಥಾಪಿಸಿದ ಸಿಗ್ಗುರು ಯಾರು
ಗುರು ಗೋವಿಂದ ಸಿಂಗ
ಅದು ಇದು ಆಧುನಿಕ ಭಾರತದ ಮತ್ತು ರಾಷ್ಟ್ರೀಯ ಚಳವಳಿ ಕೇಳ್ತೀನ ರೀ ಮಾಡ್ರನ್ ಇಂಡಿಯದು ಬ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ ಪೋರ್ಚುಗೀಸ್
ವಸ್ಕೋಡಿ ಗಾಮ ವಾಸ್ಕೋಡಿ ಗಾಮರ ವಾಸ್ಕೋಡಿ ಗಾಮ ಹದ ಹದಕ ತೊಂಬತ್ತೇಳು ಕಲ್ಲಿಕೋಟೆ
ಪ್ಲಾಸಿಕ್ ಕದನ ನಡೆದ ವರ್ಷ ಯಾವುದು
ದನ್ರಿ ಹಾ ಹದಿನೇಳನರ ಐವತ್ತೇಳರಲ್ರಿ
ನೀ ಎಲ್ಲ ಕರೆಕ್ಟ್ ಆದ್ರೆ ಹದ್ೆಂಟನೂರ ಐವ ಹೆಂಗೆ ಮೊದಲಹಾತ್ ಹುತಾತ್ಮ ಎಂದು ಯಾರನ್ನು ಕರೆಯುತ್ತಾರೆ
ಮಂಗಲ್ ಪಾಂಡೆರು
ಹಾ ಕರೆಟ್ ರೈಟ್ ಆನ್ಸರ್ ಅ್ರೆ ಇದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಆಯಯ ಆಐ ಎನ್ ಸಿಿ ಸ್ಥಾಪನೆಯ
ವರ್ಷ ಹದ್ೆಂಟುನೂರ ಎಂಬತ್ತೈದರಲ್ ಮೈಬೂರ ಹದ್ಿನಂಟುನೂರ ಎ ್ರೆ
ಹಾ ಸ್ವರಾಜ್ಯರ ಸ್ವರಾಜ್ಯ ನನ್ನ ಜನ್ಮಸಿದ್ಧಿ ಹಕ್ಕು ಎಂದು ಯಾರು ಘೋಷಿಸರು ಯಾರು
ಹಾ ರೀ ಬಾಲ್ ಗಂಗಾಧರ್ತಿಲಕ್ಕ್ರೀ
ಹ್ಮ್ ಬಂಗಾಳದ ವಿಭಜನೆ ನಡೆದ ವರ್ಷ
ಹತ್ತೊಂಬತ್ ನೂರ ಐದ್ರೀ ಲಾಡ್ ಕರ್ಜಿನ ಕಾಲದಲ್ಲಿ
ಹ್ಮ್ ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ ನಡೆದ ವರ್ಷ ಯಾವುದು?
ಹತ್ತೊಂಬತ್ನೂರ ಹತ್ತೊಂಬತ್ ರಿ ಏಪ್ರಿ ಏಪ್ರಿಲ್ ಹದಿಮೂರು
ಗಾಂಧೀಜಿಯವ್ರು ನೆ ಗಾಂಧೀಜಿಯವ್ರು ಕರ್ನಾಟಕದಲ್ಲಿ ಅಧ್ಯಕ್ಷತೆ ವಹಿಸಿದ ಏಕೈಕ್ ಕಾಂಗ್ರೆಸ್ ಅಧಿವೇಶನ ಯಾವುದು?
ಬೆಳಗಾವಿ ಅಧಿವೇಶನ ಹತ್ತೊಂಬತ್ನೂರ ಇಪ್ಪತ್ನಾಲ್ಕರಲ್ಲಿ
ಹ್ಮ್ ದಂಡಿ ದಂಡಿಸ ಸತ್ಯಾಗ್ರಹ ಅಥವ್ ಉಪ್ಪಿನ ಸತ್ಯಾಗ್ರಹ ನಡೆದ ವರ್ಷ ಯಾವುದು?
ಹತ್ತೊಂಬತ್ ನೂರ ಮೂವತ್ ರಿ ಮೈಬೂರ ಮೈಬರ್ ಮಬರ ಎಲ್ಲಾ ಕೊಶನ್ ಚಲೋ ಕೇಳಿದಿರಿ ಮೈ ಹ ಎಲ್ಲ ಇವ್ ಪಿ ಸಿಗ್ ಬರ್ತಾವ್ ನೋಡ್ರಿ ಇವ ಪಿ ಸಿಗ್ ಬರ್ತಾವ್ರೀ ಇವೆಲ್ಲ. ಯಾಕಂದ್ರೆ ಅಯ್ಯು ಎಲ್ಲ ಪೀ ಸಿಗ್ ಬರ್ ತಾವ್ರಿ ಬಾಳ ಇಂಪಾರ್ಟೆಂಟ್ ರೀ ನೀವು ಕೂಡ ಸ್ಟಡಿ ಮಾಡಿ ನಾನು ಕೂಡ ಸ್ಟಡಿ ಮಾಡ್ತಿವಿ, ಹ ಯಾಕಂದ್ರೆ ಮುಂದೆ ಮುಂದಿನ್ ದಿನಗಳಲ್ಲಿ ಎಕ್ಸಾಮ್ ಅಲ್ಲಿ ಕ್ವಶನ್ಗಳ್ ಕೇಳ್ಬೋದು ಯಾಕಂದ್ರೆ ಬಹಳ್ ಟಫ್ ಇರ್ಬಹುದು. ಈಸಿನು ಇರ್ಬೊದು ದಯ್ವಿಟ್ಟು ಆದಷ್ಟು ಇದೆಲ್ಲ ಸ್ಟಡಿ ಮಾಡ್ಬೇಕು ಮೈಬೂರೆ ಏನಂತೀರಾ?
ಜಿ ಕೆೆ ಒಳಗ್ ಇವ್ ಬರ್ತವ್ ರಿ ಸರ್ ಕೊಶನ್
ಜಿ ಕೆ ದ್ರಾಗ್ ಬರ್ತಾವ್ರಿ ಸಾಮಾನ್ಯ ಜ್ಞಾನ ಬರ್ತಾವ್ ರಿ, ಅವ್ ಅವ್ರು ಕೇಳ್ತಾರೀ ಮೆತಮೆಟಿಕ್ಸ್ ನಲ್ಲಿ ಕೇಳ್ತ ತರೆ ಸೈನ್ಸ್ ನಲ್ಲಿ ಕೇಳ್ತಾರೆ ಹ ಸೋಶಲಜಿಯಲ್ಲಿ ಕೇಳ್ತಾರೆ, ಬಯೋಲಜಿ ಬಾಟ್ನಿ ಅದ್ರ್ ಬಗ್ಗೆ ಇನ್ನು ಹಲವಾರು ಬಗ್ಗೆ ಕೇಳ್ತಾರೆ. ಯಾಕಂದ್ರೆ ಬಾಳ್ ಕೋಷನ್ ಕೇಳ್ತಾರೆ ಪಿ ಯು ಸಿ ದಾಗ್, ಎಲ್ಲ ಸ್ಟಡಿ ಮಾಡ್ಬೇಕು ಹೇಳ್ಕಂದ್ರೆ ಆಗದಿಲ್ಲ ಬೆ, ಸರಿ ಸರಿ ಸರಿ ಸರಿ ಸರಿ ಹಾ.